ಹೇಳಿ ಬ್ರೊ
ಏನ್ ಹೇಳಲಿ ಬ್ರೊ ಅಬಾಜ ನೀ ಪ್ರ ಅಲ್ ಹೋಗೋಣ ಬನ್ನಿ
ಬರೋಣ ಬ್ರೋ ನೀವ್ ನಿಮ್ ಎಲ್ಲ ಇದ್ ಮಾಡಿ ಬ್ರೋ ಸ್ವಲ್ಪ
ನೀವೆ ಎಲ್ಲಾ ಡಾಕ್ಟ್ರ ಬ್ರೊ ಹೊಲ್ಕಯಕ್ ಬರ್ತೀರಾ
ಎ ಇಲ್ಲ ಬ್ರೊ ಹಂಗ್ಯಾಕ್ಬರ್ತೀವಿ ನಾವನು ನಾವನ್ ಹೊಲ್ಗೆ ದದುಡ್ದವಿ ಬೈ ನಾವನ್
ಎಲ್ಲಿ ಬರ್ತರಿ ಬಿಡಿ ನೀ ಡಾಕ್ ಡಾಕ್ಟ್ರಿ ರರಿ ಡಾಕ್ಟ್ರ ಎಲ್ಲ ಹೊಲ್ದ ಕಾಲಿಡಂಗಿರ
ಡಾಕ್ಟ್ರ ಆಗಂದ್ರೆ ಮುಂಚೆ ಹೊದಾಗಡ ಬೈ ನಾವು ನರ
ಹೊಲ್ದ ದುಡತಿಲ್ಲ್ಲ ಬೈ ಈಗ ಡಾಕ್ಟರ್ ಅದನ ಕಾಲಿ ಇಡ್ಬೇಕಲ್ ಬೈ ಅದು ಮುಖ್ಯ ..
ಇಡ್ತೀವೋ ಇಡ್ತೀವಿ ಡಾಕ್ಟ್ರಗ ಎರಡಕೂಮ್ಬರ್ತವನ ನಮಗ..
ಅವಾಗ ಬೇರೆ ಆಪ್ಷನ್ ಇಲ್ಲ ಅಂತ ಕಾಲ ಇಟ್ಟಿರ್ತ್ರಿ ಬೈ ಈಗ ನೂರ್ ಆಪ್ಷನ್ ಇರ್ತವ..
ಏ ನೂರಲ್ ಮರ ಲಾಸ್ಟ್ ಅ ಅದೇ ಬರುತ್ ಅಪ್ಸನ್ ಮತ್ತ..
ಎರಡ್ನೂರ ಒಂದ ನೂರ್ ಇಲ್ಲ
ಅಲ್ಲಾ ಯಾವ ಇದ್ರ ಲಾಸ್ಟಿಗೆಗ ಅಲ್ಲಿಗ ಇರ್ಬೇಕಕ್ ನಾವನು ಹೊಲಕ್ಕೆ
ಬಿಡು ಹಬ್ಬಯ್ ಇಂತವ ಬ್ಯಾಡ ಹಬಯ ನಾಟಕ
ಅದು ಪರ್ಮನೆಂಟ್ ಅದು ಹೊಲಾ ಇವೆಲ್ಲ ಟೆಂಪ್ರರಿ
ಹ್ಮ್ ಅಂತವ್ ಬ್ಯಾಡೋ ಬಾಯ್ ಎಲ್ಲ ಆಾ
ಏಲ್ಲ ಕವೆ
ಖಾರ ಖಾರ ಖಾರ ತಿನ್ಕ ಅಂತ ಒಂಟಿನಿ ಹೊಲ್ಕ್ ಮತ್ತೇನ್ ಮಾಡ್ಲಿ ಯಾ ಕಡೆ ಸೌಂಡ್ ಬಂತೇನ್ ಕರುಮ್ ಕರುಮ್
ಕಾವ್ರೀ ನಾ ಹೋಗ್ ಗೊತ್ತತ್ ನಮಗೆ ಯಾರ ಏನತಿಂತರ
ಏನ್ ತಿಂದನಿ ಹೇಳ ಕರೆಕ್ಟ್ ಹೇಳ
ಇದು ಶೇವಾ
ಎಂತೋಸಿದಾವ
ಅವಿರ್ತಾವಲ್ಲ ಕೆಂಪನವು
ಕಂಪನ್ ವಾಲೋ ಸವ ನಿ ಡಾಕ್ಟ್ರ ಇದಲ್ಲ ಹೇಳ್ಬೇಕ ಎಲ್ಲ
ಅವನಲ್ಲಿ ಒಟ್ಟ ಸೇವಾ ಅಂತಾರೆಲ್ಲ ಸಾಕಕ್ಕೆ
ಅದು ಸಂಬಂದಿಲ್ಲ ಇಂತ ಸೇವನೆ ಅಂತ ಹೇಳ್ಬಕ್ ನೀವು್ ಡಾಕ್ಟರ್ಗಳ
ಅಂತ ಸೇವ ಅಂತ ಹೇಳಕ್ ಆಗಲ್ಲ ಈಗ ಇನ್ನ ಟೈಮ್ ಬೇಕದಕ್ಕೆ
ಕರ್ಕೊಂಡು ಹೋಗಲ್ಲ ನ
ಕರ್ಕೊಂಡಾಗಲ್ಲ ಈ ಸೆಕೆಂಡ್ ಇಯರ್ ಹಕೊಂಡ ತರ್ ಮಾತ್ರ
ೋಡೆ ಯಾರಿ ಗತಾನ
ಹ್ಮ್
ಈಗ ಅಲ್ಲಿ ತಾನ ಸುಮ್ ಬರ ಓದದ ಅನ
ಅಂದ್ರೆ ಬೇರೆ ಕಡೆ ಕಾಣತಾರ ಬೇರೆ ಕಾಲೇಜಗ ಬಟ್ ನಮ್ಮ್ ಕಾಲೇಜಾಗ ಸಕಂಡವಳ
ಕರ್ಕೊಂಡ್ ಹೋಗಂತ ಹಬಕ್ು ಮತ್ ಎಕ್ಸ್ಪೀರಿಯನ್ಸ್ ಹೆಂಗ ಆಬಕ್
ನಾವಬಕ್ ನೋಡ ಸಪ್ರೇಟ್ ಮತ್ತ ಎಲ್ಲಾ ಕಾಲೇಜ್ ಬದ್ಮ್ಯಾಲ
ಹ ವಜ್ಜ್ ಹತದ ಕಾಲೇಜ್ ಟೈಮ್ ದಾಗೆ ಅವ್ ಮಾಡಂಗಿದ್ರ ಅದನ್ ಟೈಮು ಗುತ್ತಾ ಟೆನ್ಷನ್ ಇರಲ್ಲ ಮಧ್ಯಾಹ್ಲಿಂತ ಏನ್ ಇರಲ್ಲಲ್ಲ ನಿಮ್ದು ಕೆಲ್ಸ ಕಾಲೇಜ ಅಲ್ಲಿ ಹಾಸ್ಪಿಟ್ಲ್ಗೆರ ಕರ್ಕೊಂಡು ಹೋಗಿ ಹೇಳ್ಬಬೇಕಪ್ಪಾ
ಹ್ಮ್
ಅವತ್ಲಿ ಹೈದ್ರಾಬಾದ್ದಾಗ
ಹ್ಮ್
ಹಾಸ್ಪಿಟ್ಲ್ಗ್ ಹೋಗಿದೀವಿ ನೋಡು ಗಾಂಧಿ ಹಾಸ್ಪಿಟ್ಲ್ ಐತಿ ಕೈತಕ ಇದ್ರ ಸಲಯಕ್ ತೋರ್ಸ್ಬೇಕಕ್ಂತ ಹೋಗಿದ್ರು ಅಲ್ಲೇ ಇದ್ರು ಹೋಗಿದ್ದೆ
ಹ್ಮ್
ಸ್ಟೂಡೆಂಟ್ ಗಳು ಒಬ್ಬೊಬ್ಬರು ಒಂದು ಎಂಟು ಂ ಎಂಟಟ್ ಬಂದ ಒಂದೊಂದ ಗ್ರೂಪ್ ಮಾಡಿಗ ಯಾವರ ಪೇಷೆಂಟ್ ಬಂದ್ರ ಅವರು ನೋಡಕ್ ಹಚ್ತಾರ ಅದ್ರ ಬಗ್ಗೆ ಕೇಳ್ತಾರ ಏನಾರ ಇದ್ರರು ಹೇಳ್ತಾರ ಬಾರಿ ಕೂಡ
ಹ್ಮ್ ಎಲ್ಲಾ ಕಡೆ ಹಂಗ್ಯಾರದ ಮತ್ತೆ
ಹ ಅಲ ಮುಂದ ನಿಂತೆ ಎಲ್ಲಾ ಹೇಳಿ ಕೊಡ್ತಾರ ನೀವು್ ನೋಡಿದ್ರೆ ಹಾಸ್ಪಿಟ್ಲಗ್ ಹೋಗಲ್ಲ ಅಲ್ಲಿಗ್ ಹೋಗಲ್ಲ ಅಂತ ಹಂಗಂದ್ರೆ ಹಂಗ ನೀವ ಹೋಗ್ಕ್ಂದ್ರೆ ಹೈರಾಣ ಅ
ಹ್ಮ್
ಹಾ
ನಾ ಸೆಪರೇಟ್
ನ ಹಪ್ಪ ಬಾರಿ ಟೈಮ್ ದಾಗ ಅವ್ರ ಇದನ್ನು ಮುಗಸಿದಂಗ ಆಗುತ್ತಾ ನಿಂಬುದನ್ನು ಕೆಲ್ಸ ಕಲ್ತಂಗ ಆಗುತ್ತ
ಹ್ಮ್ ನಮ್ದು ಉಮ್ಯೋಪತಿ ಅಲ್ಲ ಹಂಗ ಇತ್ರಲಯಂಗ ಯುವಕ ಆಸ್ಪಕಡಲ್ಲ
ಹ್ಮ್ ಅದೇನು ಈಗೇನು ಅದ ಧಾರ್ವಾಡ್ದಾಗ ಏನು ಒಂದ್ ಹತ್ತಾವ ಮಮ್ಮೆ ಪಚಿವನ್
ಎರಡದ ಎರಡು
ೋ ಅದು ಇದು ಎಷ್ಟೋ ಕಾಲೇಜ್ ಎಷ್ಟ
ಎಡೆ ಹಜಾರ ಪಾಲೇಜ
ಮತ್ತ ಎರ ಕಾಲೇಜ ದರ್ಗ ಅಷ್ಟೇ ಇರ್ಿಲ್ಲ ಒಂದ್ ಇಪ್ಪತ್ ಮೂವತ್ ಮಂದಿ
ಹ್ಮ್
ಮತ್ತ ಅಷ್ಟು ಮಂದಿಗ ಪೇಶೆಂಟ್ ಬರದೇ ರ ಅದ್ರೊಳಗ ಈಗ್ಲಿಂದ ಯಾಕ ಹತ್ತು ವರ್ಷ ಅಂತ ಹೋದ್ರೆ ಸ್ವಲ್ಪ ಇದಾಗತ್ತೆ ಅಲ್ಲೂ ಪರಲ್ಲಲ್ಲ ಬಂದು ಒಂದ್ ಎರಡು ಪೇಷೆಂಟ್ ಬೆಳಾರ ಕರ್ಕೊಂಡ್ ಹೋಗಲಿ ಕುಂತರ ಒಂದ್ ಸ್ವಲ್ಪ ಗೊತ್ತಾಗತದ ಇಲ್ಲಿ ಬರಲ್ಲ ಅಂತ
ಒಂದ್ ಎರಡ್ ಬರಲ್ಲ ಬಲ್ಲಿ ಇಲ್ಲಿಂಗ ಕಕೊಂಡತಾರ ಹೇಳ ಅವ್ರರು
ಒ್ದ ಎರಡು ಬರ್ಲಕ್ಕ ನೀ ಯಾಕ ಮಾಡಕ್ ಹೋಗಿದ್ದೆ ಆಯ್ತು ಅದ್ರನ್ನ
ಅಲ್ಲ ಬೇರೆ ಕಡೆ ಬರ್ತ ರ ಪಷಿಯಂಟ್ ಬಟ್ ನಮ ನಮ್ಮ್ ಕಾಲೇಜಾಗ ಹಾಸ್ಪಿಟ್ಲ್ ಎಲ್ಲ
ಹಾ ಹ
ಅದಕ್ಕೆ ಬರ್ಲ ಪೇಶಷೆಂಟ್ಗಳು ಬೇರೆ ಬೇರೆ ಕಾಲೇಜಾಗಲ್ಲ ಹಾಸ್ಪಿಟಲ್ ಪಟ್ಟೆಲ್ಲ ಸಿಿಸ್ತದ
ಇದಕ್ಕೆಪ್ಪಾ ನೋಡಿ ಮಾಡಿ ಮಾಡಬೇಕು ಸಿಕ್ಕದ ಅಂತೇಳಿ ನಗ್ಗಬಾರು
ಅದೇನ ಮೊದಲೇ ಬಂದು ನೋಕೊಂಡು ಹೋದ್ರ ಚಲೋ ಇತತ್ತೆ
ಇ
ನಾ ಸುಮ್ ಶುಕ್ರ ಪಾವನ ಒ ಒಂದ್ ಎರಡು ಒಂದ ಅಂತ ಸುಮ್ ಬಿುಟ್ಟೆ ಆ ಕಡೆ ಏನ್ ಮಾಡ್ಲಿಲ್ಲ
ಇಲ್ಲ ಬ ನೀ ಮಾತಾಡ ಚಲೋ ಮಾತ
ನಿ ಹ
ಸಿಕ್ಕದು ಅಂತ ಹೋಗ್ಬಡದಪ್ಪಾ ಅದಕ್ಕೆ ನೋಡಿ ಮಾಡಿ ಕಾಲೇಜ ವ
ಹ್ಮ
ಇ ಮತ್ತ ಪ್ರೆಷರ್ದು ಹೆಂಗೆ ಅಾನ
ಹಾ ನಮ್ ನಮ್ಮಂಗಗೆ ಯಾವಂದ ಬಟ್ ಅವಂದ್ ಸ್ವಲ್ಪ ಟೀಚಿ ಚ ತರಂಬಲ್
ಅವ್ರಗ ಹಾಸ್ಪಿಟ್ಲ ಏನ್ ಕರ್ಕೊಂಡು ಹೋಗಲ್ಲ
ಇಲ್ಲ ಇಲ್ಲ ಅಂಬಲ್ ಇಲ್ಲ
ಹ್ಮ್ ಹ್ಮ್್ಮ್ ಏನ್ಂತ್
ಅದ ಕೇಳ ಏನುದ್ ಕತ್ತಿ ಏನಿಲ್ಲ
ಹ್ಮ್
ಎಕ್ಸಾಮ್ ಬರದವಲ್ಲ ಒದಕತ್ ಏನಂತ
ಎಕ್ಸಾಮ್ ಬಂತುರ್ ಏನ್ ಮಾಡ್ಬೇಕಂತ
ಹ್ಮ್ ಹ್ಮ್ ಆ ವಾಪಾಸ್ ಹೋಗನ
ಏನು ಕ್ಕೆೇಳತ
ಅದ ಕೇಳಿದೆ ಬೈಿ ನಾನ್ ಎನ್ನಂಗ ಪಸ್ದಾರ ಎಡ್ತಿ ಟ್ರಿಪ್ ನೀಲ್ಲ ಕೂತ್ ನೋಡಪ್ಪ ತೇನಿ ಇಲ್ಲ ನಾನ್ ಹೋಗಬೇಕು ಅಂತ್ ಅಂದ ಯಾವತರದ
ನಾ ಓದ ಕ್ರ
ಹ್ಮ್್ಮ್ ಅರ್ಬಲ್ಲಿ ಹುಡುಗರ ಒಂದೊಂದಂದಾಣ ಕೆಲವರು ಅವ ಅವ್ರ ಬಲ್ಲೆ
ಸುಮ್ ಸಿಕ್ಕಂಗ ಅವನ ಅವ್ರು ಪಾಡಿ ಅವ್ರ
ಹ್ಮ್ ಒಬ್ಬರಿಕ್ಕ ಕಡ್ಜಾಗ ಬ ಆ ಕಡ್ಜಾಗ ಹೇಳ್ತಾರ ಅವರು ಹೊಸು ಮಂದಿ ಒ ಒಂದ್ ಜಗಪ್ಪ ಅಂತ ಬರದವರು
ಅಲ್ಲಾ ಹುಡುಗಿಯರ ನಂಗೆ ಯಾರ ಹುಡುಗಿಯರೇ ಜಾಸ್ತಿ ಇರ್ಬೇಕು ಅವ್ರು ಕಾಲೇಜ್ದಾಗ
ಹು ಹುಡುಗಿರ ಎಲ್ಲಾ ಕಡೆ ಜಾಸ್ತಿ ಆಗ್ಬಿಟರ ಡಬ್ಬಲ್ ಜಾಸ್ತಿ ಸರ್ ನಮ ನಮ ಕುಳ್ನ ನಮ್ಮ ಕ್ಲಾಾಸ ಆರ್ಜನ ನಾವು
ಹುಂ ಆ ಆರ್ ಜನ ಹುಡುಗಿಯರ ಯಾರಾನ ಒಂದ್ ಇಪ್ಪತ್ ಮಂದಿ
ಹುಡಿಗೆ ಬಂದ ರತ್ನ ಮುಂಂದೆ ಹದನಾರು
ಹದ್ನನಾರ್ ಮಂದಾಗ ಒಬ್ಬ್ರನಲ್ಲ ನೀನು ಸತ್ ಆಗಾರ
ಅದಕ್ಕೆ ಹದ್ನಾರು ಜನದಾಗ ಆರ್ ಜನ ಮುಸ್ಲಿಂಮದಾಗರ ಅವಾರ ಹತ್ ಜನ ಉಳಿದ್ರ
ಇರ್ಲಕ್ಕ ಅದಕೇನ್ ಸಂಬಂದ ನ ಮುಸ್ಲಿಂಮಸ್ ನ್ ಹ ಹಾ ಮುಸ್ಲಿಂಮ ದ ಚೊಲೋರಿಲ್ಲೇ ಹ
ಏ ಮುಸ್ಲಿಂಮದಾಗ ರಿಚ್ಚ್ ಅವರೇ ಹುಡುಗಿಯರು
ಮತ್ ಆಯ್ತು ಮತ್ ಮತ್ತೆ ಆ ಯಾಕ್ ಚಿಂತೆ ಮಾಡು ಹಲೋ
ಹ್ಮ್ ಮೊದ್ಲೇ ಸೆಟ್ಟ್ಗಂತ ಆಲ್ರೆಡಿ ಲಗ್ನವೇ ಲಗ ಮಾಡಕನು ಆ ರೇಡಿ ಅವರೇ ಅವರು
ಹ್ಮ ಹ್ಮ್ ಈಗಡೆ ಉುಳ್ಕಿದವು ಹತ್ತು
ಹತ್ರರಗ ಒಂದ್ ಎಂಟ್ ಕಯಮಟೇ ಇದವ ಏನ್ ಆಲ್ಮೋಸ್ಟ್ ಎಲ್ಲ ಕಯಮ್ಟ್ ಇದ ಹಾಗೆ
ಹ ಹಾ ಹಾ ಈ ಪಿಯುಸಿ ಇದಾಗಲೇ ಕಮೀಟ್ ಮಾಡ್ಕೊ ಬಂದ್ರೆ ಡಿಗ್ರಿಿದಾಗ ಹೆಂಗ್ ಮಾಡ ಹುಡುಗರು ಅನ್ಬಬೇಕ್ ನೀವು
ಹಾ ಹಾ ಹ್ಮ್ ಈಗ ಎಲ್ಲಾ ಹುಡುಗರು ಹುಡುಗ ಎಲ್ಲಾ ಫಾಸ್ಟ್ ನಾವೇ ಸ್ಲೋ ಏನ
ನೀನು ಪಾಸ್ಟ್ ಆಗು ನಿನ್ಗೆ ಯಾರು ಬೇಡ ಅಂದಾರ
ಈ ಫಾಸ್ಟ್ ಅದಕ್ಕ ಆಗಲ್ಲ ಇಗ
ಹೇ ಹೇ ಯಾಕ್ ಅಗಲ
ಫುಲ್ ಫಾಸಟ್ ರ್ರಿ ಇಗ ಎಲ್ಲಾ ಹುಡಿಗಿಯರ ಅವರು
ಹಾ
ನೀನ್ ಐ ಸ್ಪೀಡ್ ಆಗ್
ಹ್ಮ್್ಮ
ಹ
ಯಡೋಪ್ಪಾ
ಯಾವ ಕೋಪ ಹ
ಸ್ಪೀರ ಅವಾರ್ಡ್
ಹ
ನಾರ್ಮಲ್ ಆಗಿ
ನಾರ್ಮಲ್ ಆಗಿ ಇರ್ಬೇಕು ಮತ್ತ ಚಿಂತ್ ಯಾಕ ಮಾಡ್ತಿ
ಏನ್ ಚಿಂತೆ
ಸ್ಟೋರಿ ಆಗ್ತಾನೋ ಒಂದ್ಸತಿ ನೆನಪ ಅವಲ್ಲ
ಸ್ಟೋರಿ ಲೈಕ್ ನಾನು
ಅವಾಗವಾಗ ಆಗ್ತಿಲ್ಲ ಒಂದೊಂದ್ ಸತಿ ಫೋಟೋ ಇಟ್ಟು ಫೋಟೋ ಇಟ್ಟು
ಅದೇವತ್ತು
ಅದ್ರ ಬದ್ಲು ಸುಮ್ಮ ಫಾಸ್ಟ್ ಆಗದು ಪಾಡಲ್ಲನ
ಇಂಟ್ರೆಸ್ಟ್ ಇಲ್ಲಪ್ಪ
ಪ್ರೆಶಗ ಅಂತ್ರ ಆಗ್ಲ ಪ್ರೆಶಗ ಆ ಒಂದ್ಸರ್ತಿ ಜಿಜ್ಜ ಟ್ಟಿದೆೇನ ಯಾವ ಯಾರಾರ ಅವ್ರ ಕ್ಲಾಸ್ ಮೇಟ್ ಜೊತೆ ಗ್ ಮಾತಾಡಿ ಎಷ್ಟ್ ಫೋಟೋ ತಕೊಂಡಾಕ ನೋಡ ಬಗ್ಲಗ್ ನಿಂತಂತೆ ಆಕ್ತಿ ನೋಡ್ಲ ಎರಡ ದನ್ದಾಗ ಹಾಕ್ತಿ ನೋಡಂತ ಇದ್ದಿದ್ದಾವ ಹೋಟೆಲ್ದಗ ಇಲ್ಲ ಹೋಟೆಲ್ದಾಗ ಊಟ ಮಾಡ್ಬೇಕಂತ ಯಾರ್ಡ್ ದಿನ ಅಲ್ಲ ನನ್ಗ ಇ ಇಪ್ಪತ್ತು ದಿನ ಟೈಮ್ ಕೊತನ ಆಮೇಲೆ ಕೇಳತ್ನ ಅಂತ ಅಂದಿನಿ ದೀಡ್ ತಿಂಗಳಾದ್ಮೇಲೆ ಕೇಳ ದಿ ಪ್ರೆಶ ಫೋಟೋ ಇಲ್ಲ ಅಂದ್ರ ಅಣ್ಣ ಯಾವ ಹೋಟೆಲ್ ಕೊಡ್ಸ್ಲ ಊಟ ಅಂತಾರ ಅದಾಗಲ್ಲ ಕೆಲ್ಸ ಊಟ ಕೊಡ್ಸದ ಪಾಡಂತದ ಸುಮ್ನೆ ಕಿರ್ಕಿರ್ನೆೇ ಬ್ಯಾಡ ಅಂತನಾವ ಇನ್ನ ಕೊಡ್ಸಿಲ್ಲ ಬಂದಾಗ ಫೋನ್ ಹಚ್ಚಂತ್ ನೀ ಹೋಗಿ ಒಂದ್ ದಿನ ಏಟಗ ಬರ್ಬೇಕು ಅವನಿಗ ಇನ್ ಸ್ವಲ್ಪ ಚಲೋತ್ನೇ ಆಗಿ
ಈ ಬರ್ತಾವೊಂಡ ಈಗ ಇ ಬ್ಯಾಂಕ್ ಬರ್ತಾನ ಈಗ
ಎದುಸಲ್ಲಗ
ಮಾಡ್ಸಕ
ಏನ್ ಬೋನಫೈಡ್ ತೊಗೊಂಡ್ ಬರ್ತಾನ ಏನ್ ಕೊಟ್ಟಾನ ಎಲ್ಸ
ಎಲ್ಲ ಕೊಟ್ಲದ ಪ್ರಿನ್ಸಿಪಲ್ ಅದಕ್ಕೆ ಇ ಕೊಡಸಲಿನತ್ಂತ ಅವ
ಹ್ಮ್
ಸೈ ಮಾಡ ಪ ಕತಾವ ಸೈನ ಮಾಡಲ್ಲತ
ಬಂದಂದ್ರಿ ಈ ಸತಿ ಪಫೋನ್ ಹಚ್ಚಿಿಗೆ ಶಿವಾಲಿ ಬರ್ಬಕ್ ಮಗನಿ ನಿಂಗೆಗ ನಿಂಗೆ ಒಂದೊಂದ ಅಲ್ಲ ಒಂದೊಂದ್ ಏಟ್ ಹಾಕ್ಬೇಕು ಒಂದಿನ
ಆ ಫುಲ್ ಚಗನ ಮಗ ನಿಂಗೆ
ಹ ಸ್ಟೈಲಿ ಇಲ್ ಮಾಡಕ್ ಬಿದ್ದ ಚೇಂಜ್ ಆಗಾರ
ಹ್ಮ್
ಚೇಂಜ್ ಆಗಕೇನು ಕೂದಲ ಪದಲ ಬಿಟ್ಟಾನ ಒಂದ್ ಟೈಪ್ ಡ್ರೆಸ್ ಗೀಸ್ ಅಜ್ಜಿ ಆಕ್ಲತ್ತನ ಹೊಸ ಹೊಸವು
ಹ್ಮ್
ಅದೇ ಚೇಂಜ್ ಅದು ಬಿಟ್ರೆ ಮತ್ತೇಏನ್ ಚೇಂಜ್ ಆತದೆ
ಹ್ಮ್್ಮ
ಹಾ
ನಾಾದ್ರೆ ಹೆಂಗಗೆ ಇದೀ ಹೆಂಗ ಹಂಗೆ
ನನ್ಗೇನಾಗ ನೀನ್ ಚನ್ಂದ ನೀನ್ ನಿನ್ ಕಾಯಿಯಾಗ ಒಂದ್ ಇಪ್ಪತ್ ಸಾವಿರ ಕಾಯಿಿಯಗ ಆಡಿದ ಅಂದ್ರೆ ನೀನ್ ಚೇನ್ಸಕ್ ಚದ್ರೊಳಗೆ ಏನ್ ಸಂಬಂಧ ಯಾವ ರೊಕ್ಕ ಯಾರ್ ಎಲ್ ರೊಕ್ಕ ಇರ್ತೋ ಅವ್ರ ಆಯ್ತು ಚೇಂಜ್
ರೊ ಮ್ಯಾಟ್ರ ಲೋ ಭೈ
ಹ
ಒಕ್ಕ ಮ್ಯಾ ಟ್ರಾಗಲ್ಲ
ರೊಕ್ಕನೆೇ ಮ್ಯಾಟ್ರ ಆಯತು ಆಾಕ್ ನನ್ಗ್ ಒಂದ್ ಲಕ್ಷ ನೋಡಮ್ಮ ಒಂದ್ ತಿ್ಳ ಬಿಟ್ಟ ನನಗ್ ನೋಡಕ್ ಕುಂತ ಹದಾ ಒಳಗ
ಅಲ್ಲ ನೀ ಇಪ್ಪ ಸರಿಂತಲ್ಲ ನನು
ಇಪ್ಪತ್ತ ಇಪ್ಪತ್ತ ಯಾಕು ನನಗೆ
್ಮ
ಹಾ
ಹ
ಹಚ್ಚತ್ ನಿಂದ್ರ ಸೊಪ್ಪು ಕರಿಲಕ್ ಕುಂಂತರ ಯಾಕ ಮನ್ಯಾಗ ಹಚ್ಚತ್ನ
ಹ